ಆರಾಮ ಇದ್ದಿ ಅಣ್ಣಾ.
ಹ
ಆರಾಮ ಇದಿ ಅಣ್ಣಾ ಅಂದೆ.
ಹಲೋ
ಹಲೋ ಕೇಳಸತ ಇದಿದೆ.
ಹಾಗ ಅಷ್ಟಪ್ಪ ಏನ್ ನಡೆದಿದೆ.
ಹಾ ಆರಾಮ ಇದೆ. ಏನೇಲ್ಲಪ್ಪಾ ಏನು ಸಮಾಚಾರ ನೀನ್ನೇ ಹೇಳ್ಬೇಕ ಇವಗಾ.
ಕೆಲಸ್ ಇತ್ತ ಅದಕ್ಕ್ ಕಾಲ್ ಮಾಡಿದ್ದೀವಿ.
ಹ್ಮ ನನ್ ಬರ್ ಕೆಲಸ ಇರ್ತ್ತಲ್ಲ ನಾನನ್ ಸ್ವಲ್ಪ ಇವಾಗ ಇವಾಗ ಜಸ್ಟ್ ಡ್ಯೂಟಿಯಿಂದ ಬಂದೀನಿ..
ಹ್ಮ್ ಹ್ಮ್
ಹ್ಮ ಸ್ವಲ್ಪ ರೆಸ್ಟ್ ಮಾಡ ಕುಂತೀನಿ. ಏನ್ ಮಾಡ್ಲಿಕ್ಕ ಕೆಲ್ಸ ಪ್ರಜೆರ್ ಎಲ್ಲ ಫುಲ್ ಜಾಸ್ತಿ ಆಗ್ಬಿಟ್ಟದ
ಹ್ಮ ಹಾ.
ಹ್ಮ್ ಹ್ಮ ಹ್ಮ್ ಟೀಕ್ಯಪೆಲ್ಲ ಆಯ್ತಾ
ಹ ಇನ್ನ ಇಲ್ಲ ಮಾಡ್ಬೇಕು ನಾವುನು ಹಂಗಾಗಿ ನಿಮ್ ಊರ್ ಸೈಡ್ ಯಾವಾನ ಹೆಣ್ಣುಗೊಳ್ ಬಂದು ಕೇಳಕ್ ಫೋನ್ ಹಚ್ಚಿದ್ದೆ.
ನಮ್ಮೂರ್ ಊರ್ ಸೈಡ್ ಹೆಣ್ಣಗೊಳಾ ಏನ್ ಮದುವೆ ಆಗ್ಲಕ್ಕಾ
ಹಾ.
ಹ್ಮ್ ಹ್ಮ್ ಯಾರಿಗೆ ಮದುವಿ
ನನಗೆ ಅಪ್ಪ.
ಹ್ಮ್ ಹ್ಮ್ ನಿಮಗೆನಾ ನಮ್ಮ ಊರು ಸೈಡು ಹಣ್ಣಗೊಳ್ ಅದಾವಾ ಈಗ
ಹ್ಮ್ ಹ್ಮ್.
ಹ್ಮ ಮತ್ತೆ ಅವರು ಇವಾಗ ಹೆವಿ ಡಿಮ್ಯಾಂಡ್ ಮಾಡ್ತಾರೆ ಇವಾಗ
ಹೌದಾ ಹುಡಗಿಯರ ಯಕ ಡಿಮ್ಯಾಂಡ್ ಮಾಡ್ತಾರಪ್ಪಾ ಅಂತ ಪರೀ
ಹಾ ಹುಡಗನ್ ಕಡೆ ಅಷ್ಟ ಆಸ್ತಿ ಇರ್ಬೇಕು ಇಷ್ಟ ಆಸ್ತಿ ಇರ್ಬೇಕು
ಹ್ಮ್ ಹ್ಮ್.
ಹ್ಮ್ ಅದ್ರ ಮೇಲೆ ಹೋಗತ್ತಾ ಇವಾಗ ಮದ್ವಿ ಸೀಸನ್ ಬೇರೆ ಅವಾ
ಹ್ಮ್ ಹ್ಮ್.
ಹ್ಮ್ ಜಾಸ್ತಿ ಊರಗೆಲ್ಲ ಮದ್ವೀ ಆಗ್ತಾವ ಆಗಾಕುಂತಾವ ಇವಾಗ
ಹ್ಮ್ ಹ್ಮ್.
ಹ್ಮ ನಿಮ್ಗ ಏನ್ ಬೇಕಿತ್ ಅಂದ್ರೆ ಕೇಳಣಾ ಮನ್ಯಾಗ ಹಿರ್ಯಾರನ ಕೇಳತ್ನಿ
ಅದನ್ನೇ ನಮ್ಗೆನು ಹುಡುಗಿ ಓದಿದ್ರ ಇದ್ರ ಸಾಕು. ಚಲೋ ಮನೆತನಾ ಹ ಓದಿರ್ಬೇಕು ಹುಡುಗಿ.
ಹ್ಮ್ ಹ್ಮ್ ಎಜುಕೇಶನ್ ಮಾಡಿರ್ಬೇಕಾ
ಹಾ ಎಜುಕೇಶನ್ ಇರ್ಬೇಕು ಮನ್ಯಾಗ ಮಾಡ್ಕೊಂಡ್ ಹೋಗಂಗ ಇರ್ಬೇಕು ಅದ್ ಬಿಟ್ರೆ ನಾವೇನು ಹೊರಗೆ ಎಲ್ಲಿ ಕಳ್ಸಲ್ಲ ಕೆಲ್ಸಕ್ಕ
ಹ್ಮ್ ಹ್ಮಾ.
ಇದೆ ಮನೆ ಮಾಡ್ಕೊಂಡ್--ಗಸಂದು ಹೋದಾರಿಗೆ ಬಂದಾರ್ಗೆ
ಹ್ಮ್ ಅವೇ ಬೈಗ್ ಅದೇ ಸ್ವಲ್ ನಿನ್ನ ಬಗ್ಗೆ ಡಿಟೇಲ್ಸ್ ಹೇಳಿದೆ ನಾ ಅಲ್ಲಿ ಅವ್ರ ಬಗ್ಗೆ ಹೇಳ್ತೀನಿ ಹೋಗಬಿಟ್ಟು ನೀ ಏನ್ ಕೆಲಸ ಮಾಡತಿ
ನಾನು ನಾನು ಹಾಷ್ಟಲ್ನಾಗ ಕೆಲ್ಸ ಮಾಡ್ತೀನಿ ವರ್ಕ್ ಮಾಡ್ತೀನಿ ನಮ್ ನಮ್ ತಮ್ಮ ಒಬ್ಬವನಾ ಅವ ಇ ಎಣ್ಣಿ ಕಂಪನ್ಯಾಗ ಕೆಲಸ ಮಾಡ್ತಾನ
ಹ್ಮ್ ಹ್ಮ್ ಹ್ಮ್ ಯಾವ್ದು ಈ ತರಾ ರಾಸಾಯನಿಕ ಗೊಬ್ಬರ ಕಂಪನ್ಯಾಗಾ
ಹಾ ರಾಸಾಯನಿಕ ಗೊಬ್ಬರಗಳು ಕೆಮಿಕಲ್ಲ ಇದ್ದಿರ್ತ ಎರಡು ಇದ್ದೆ ಇರ್ತದೆ ಅದ್ರ ಕೆಲಸ ಮಾಡ್ತಾನೆ ಹಾಸ್ಟೆಲ್ದಾಗ ಇಲ್ಲಿ ಮ್ಯಾನೇಜ್ಮೆಂಟ್ ಮಾಡ್ತೇನಿ
ಹ್ಮ್ ಹ್ಮ ಹ.
ಹಂಗಾಗಿ ನಮ್ದು ಹೊಲ ಒಂದು ಒಂದು ಆರು ಏಳ ಎಕರೆ ಒಲಾ ಅದ
ಹ್ಮ್ ಹ್ಮ್.
ಮನ ಅದ ಶಾಪಾರದಾಗ ಸ್ವಂತ ಜಾಗ ಪ್ಲಾಟ್ ಗಳು ಅವ ಒಂದ ನಾಲ್ಕು
ಹ್ಮ್ ಹಾ.
ಇಷ್ಟೆಲ್ಲಾ ನಮ್ದು ಬಯಾಡಾಟ ಅದ ಹುಡುಗಿದ ಯಾರನ್ ಚುಲೋ ಇತ್ತದ ಸ್ವಲ್ಪ ಮನ್ಯಾಗ ಕೇಳಿದ್ರೆ ಚಲೋ ಇರ್ತದ. ಒಬ್ಬರು ಅಕ್ಕ ಮದ್ವಿ ಮಾಡಿ ಕೊಟ್ಬೀವಿ
ಹ್ಮ ಹ್ಮ್ ಹ್ಮ್
ಒಬ್ಬಕಿ ತಂಗಿ ಅಳ ಆಕಿಗಿನ್ ನೋಡ್ಲಕ್ತವಿ ಯಾವನ ವರಾ ಚಲೋಂತ ಹ
ನೀವ ಎಷ್ಟು ಜನ ಅಣತಮ್ಮ ಅಂತಮ್ಮಂದರ
ಇಬ್ರು
ಇಬ್ರಾ ಹ ನಮ್ಮೂರಲ್ಲಿ ಈ ಎಣ್ಣಗಳು ಅದ ಅದಾವ ಇವಾಗ
ಹ್ಮ್ ಹ್ಮ್
ಹ ಅವರು ಇಬ್ಬ್ರ ಅಕ್ಕ ತಂಗಿಯಾರ ಅದಾರ
ಹಾ ಹಾಂ
ಹಾ ಒಬ್ಬಕ್ ಇವಾಗ ಮದುವೆ ಮಾಡಿ ಕೊಟ್ಟಾರ ಆ ಆಕಿಗಿ ಮೂರ್ ಮಕ್ಳಗ್ಯಾವ ಆಕಿ ಸದ ಆಕಿ ಒಬ್ಬೇ ಕಿ ಕುಳ್ದಾಳ ಇವಾಗ
ಹ್ಮ್ ಹ್ಮ್
ಆಕೆ ನೀವಾಗ ಡಿಗ್ರಿ ಫೈನಲ್ ಇಯರ್ ಓದ ಕುಂತಳ
ಹ್ಮ ಹ್ಮ್
ಹಾ ಇವಾಗ ಇ ನ ಮುಂದನ್ ತಿಂಗಳ ಎಕ್ಸಾಮ್ ಇಡತವಲ್ಲಾ ಎಕ್ಸಾಮ್ ನಡಿದ್ಮೇ ಎಕ್ಸಾಮ್ ಎಲ್ಲ ಕ್ಲಿಯರ್ ಆತಾ ವಕ್ಕಿನು
ಹ್ಮ್ ಹ್ಮ್
ಹ ಅದೇ ಮನ್ಯಾಗ ಕೊಡ್ಬೇಕಾದ ಮಾತಾಡ್ಕೊಂತಾರೆ ಅವರು ಮನ್ಯಾಗ ನಮಗೆ ಮನ್ಯಾಗ ಅವ್ರೇ ಹೇಳಿದ್ರ ಎಲ್ಲಿ ಏನ ಗಂಡನ ಹುಡ್ಕಾಡಪ್ಪ ಅಂತ ಅಂದ್ರ
ಹ್ಮ್ ಹ್ಮ್
ಹ್ಮ್ ಅದಕೆ ನಾನು ನೋಡಕ ಕುಂತಿದ್ದೆ
ಹ್ಮ್ ಇಲ್ಲ ಯಾರ ನಮ್ ಕಾಷ್ಟ ಅರ
ಹಾಂ ನಿಮ ಕ್ಯಾಸ್ಟನವರಾ
ಹ್ಮ್ ಬೆಡಗ ಏನ್ ಬರ್ತದ ಅಂತ ಕೇಳ್ಬಕ್ ಹಂಗೆ ಒಂದ್ಸಲ
ಹ್ಮ ಅದೇ ನನ್ಗ ಸರಿಯಾಗಿ ಗೊತ್ತಿಲ್ಲ ನಾನ್ ಕೇಳ್ಬಿಟ್ಟು ಕಳ್ತ ನನ್ಗ ನನ್ಗ ಆ ಹುಡ್ಗಿ ಏಜ್ ಬಂದ್ಬಿಟ್ಟು ಒಂದು ಆ ಇಪ್ಪತ್ತು ಎರಡು ಅದ ನೋಡ ಇವಾಗ
ಇಪ್ಪತ್ತೆರಡಾ
ಹ್ಮ ನಿನ್ನಖ ಎಷ್ಟ ಅದಾವ ಎಜ್ ಇವಾಗ
ನಾನ ಈಗ ಒಂದ್ ಇಪತ್ತ್ರೊಂಬತ
ಹ ಹ ಇಪ್ಪತ್ತರೊಂಬತ್ ಅಂದ್ರೆ ಸರಿ ಓದುತ್ತಾಳ ಬಿಡು
ಹ್ಮ್ ಇಪ್ಪತ್ತೊಂಬತ್ತಾವ ಹುಡುಗಿಣ್ಣ ಹುಡುಗಿಗೆ ಅಣ್ಣತಂಬರಷ್ಟು ಮಂದಿ ಅದಾರ
ಹುಡಗಿ ಅಣ್ಣ ತಂಬರ ಇವಾಗ ಇಬ್ಬರ ಅಧಾರ್ ಒಬ್ಬ ಮದಿವಿ ಮಾಡ್ಕೊ ಅನ ಮದಿ ಮಡ್ಕೊಂಡನ್ ದ ಕಡೆ ಯಾಕಾಯನುವಾಗ
ಹ್ಮ್ ಹ್ಮ್
ಹಾ ಹೌ ಹುಡ್ಗಿ ಒಬ್ಬ ತಮ್ಮ ಅದ್ನ ಅವು ಹೈಸ್ಕೂಲ್ ಓದಾಕಂತಾನ ಬೇರೆ ಕಡೆ ದೂರ ಕೋಚಿಂಗ್ ಬಿಟ್ರ ಅವನಿಗೆ
ಹ್ಮ್ ಹ್ಮ್
ಹ್ಮ್ ಹ್ಮ್
ಈಗ ಹಂಗಾದ್ರೆ ಮನೆಯ ಫ್ಯಾಮಿಲಿ ಜೊತೆನೇ ಇರ್ತಾರ ಅಂತ ಅರ್ತ
ಹ ಅಂದ್ರ ಹುಡುಗಿ ತಂದಿ ಇಲ್ಲಾ
ಹ್ಮ್ ಹ್ಮ್
ಹ ಸಣ್ಣವರಟಗೆ ಅವ್ರ ತಂದೆ ಸಿಡ್ಲು ಬಿದ್ದೋಗ್ಬಿಟ್ಟು ಆ ಅ ಅ ಚ ಕ
ಹ್ಮ್ ಹ್ಮ್
ಹ ಮತ್ತೆ ಇವಾಗ ಹುಡುಗಿ ಅವರೆಲ್ಲಾ ಅವ್ರ ತಾಯಿ ನೋಡ್ಕೊಂಡ್ ಹೋಗ್ತಾ ಇರದ
ಹ್ಮ್ ಈಗ್ ಒಟ್ಟನಲ್ಲಿಷ್ಟ ಚೆನ್ನಾಗಿ ಮನೇ ಸಂಸಾರ ನಿಕ್ಕೊಂಡು ಹೋತಾರಲ್ಲಾ
ಹ್ಮ್ ನಡ್ಕೊಂಡ್ ಹೋಗತಾಳ ಅವ್ರ ತಾಯಿಗೆ ಇದು ಆ ಪ್ರೈಮರಿ ಸ್ಕೂಲ್ ಟೀಚರ್ ನೌಕರಿ ಐತಿ ಅಕಿಂದು ಇಂಗ್ಲೀಷ್ ಮೀಡಿಯಂ ಹತಾ
ಹ್ಮ್ ಹ್ಮ್ ಇಂಗ್ಲೀಷ್ ಟೀಚಿಂಗ್ ಮಾಡತಾರೇನು
ಹ ಇಂಗ್ಲಿಷ್ ಟೀಚಿಂಗ್ ಮಾಡತಾರ ಮತ್ತೆ ಇವ್ರ್ನಾ ಹೋದ್ಸಕುಂತಾರ ಇವ್ರೇನು ನೌಕರಿ ಮಾಡ್ಸೋಕ ಮಾಡ್ಯಾರ ಮುಂದೆ ನೀನು ಮಾಡ್ಕ್ಯೆನ್ಡ್ ಹೋಗು ನೀನು ಓದಿಸ್ತಾ ಬಿಿಡ್ತಿ ಅದೆಲ್ಲಾ ನೀನ್ ಬಿಟ್ಟಿದ್ದ
ಇಲ್ಲ ನಮ್ದೆಲ್ಲಿ ಓತ್ತಿನೆ ಅಂತಂದ್ರೆ ನಾವು ಓದಿಸ್ತೀವಿ ನಾವ್ ಹಂಗೇನ ಇದಿಲ್ಲ ಅವ್ರರು ಒತ್ತಿನಿ ಅಂತ ಅವ್ರ ಕೈಗತ್ತ ಅಂದ್ರ ನಾವು ಓದುಸ್ತಿನಿ
ಹ್ಮ್ ನಾನ್ ನನಗನ್ಸಮ್ಮೆಟ್ಟಿಗೆ ಅವ್ರ ಹುಡುಗಿನ ಚಲೋ ಅದಾಳ ನ ಟೆಂತ್ ಅಲ್ಲಿ ಏಟಿ ಫೈವ್ ಮೇಲೆ ರಿಸಲ್ಟ್ ತಗ್ದಾಳ ಏಟಿ ಸಿಕ್ಸ್ ಆಗ್ಯದ ಮತ್ತ ಸೆಕೆಂಡ್ ಪಿ ಯು ಸಿ ಒಳಗ ನೈಂಟಿ ತ್ರೀ ರಿಸಲ್ಟ್ ಆಗ್ಯ್ಯದ
ಹ್ಮ್ ಹ್ಮ್
ಇವಾಗ ಡಿಗ್ರಿಿನ ಎಲ್ಲ ಚಲೋ ಬರ್ತ ತಕಂದ ಇವಾಗ
ಈಗ ಕಾಲೇಜ್ ಎಲ್ಲಿ ಮಾಡ ಗೌರ್ಮೆಂಟ್ ಕಾಲೇಜ್ ಅದ ಇಲ್ಲ ಶಾಪುರ್ದಾಗ ಇಲ್ಲ ಸುರ್ಪುರ
ಹಾ ಹುಡುಗಿ ಹಾ ಹುಡುಗಿ ಎಲ್ಲಾ ಓದಿದ್ದೆಲ್ಲ ಒಟ್ಟು ಗೋರ್ಮೆಂಟ್ ಹ ಸ್ಕೂಲ್ ಕಾಲೇಜನಾಗ ಹೋದ ನಮಕಿನ ಒಂದು ನಾಲ್ಕ್ ವರ್ಷ ಸೀನಿಯರ್ಬೋುದು ಅಷ್ಟೇ ಹಾ ಹುಡುಗಿ
ನಾಲ್ಕ್ ವರ್ಷ ಸೀನಿಯರ್ ಹಾ
ಹ್ಮ ನನಕ್ಕಿಂನಾ ನಾಲ್ಕ್ ವರ್ಷ ಸೀನಿಯರ್ ಅಂದ್ರೆ ನಾ ಇವಾಗ ಡಿಗ್ರಿ ಹಾ ಫಸ್ಟ್ ಸೇಮ್ ಇದಿನಲ್ಲ ಇವಾಗ
ಹ್ಮ್ ಹ್ಮ್
ಹ್ಮ್ ಅವ್ಳು ನನ್ಕಿನ ಸೀನಿಯಾರೆ ಯಾಕಂದ್ರೆ ನಾವು ಎಲ್ಲಾ ನಮ್ಮ್ ಸ್ಕೂಲಲ್ಲಿ ಓದಿದ್ದು ನಮ್ಮ್ ಕಾಲೇಜ ಅಲ್ಲಿ ಓದಿದ್ದು
ಹ್ಮ್ ಹ್ಮ್
ಹ್ಮ ಹುಡುಗಿ ಹಾ
ಹ್ಮ್ ಹ್ಮ್ ಹ್ಮ್
ಹ್ಮ್ ಅದೇ ನಮ್ಮ ಉರೆ ಅದೇ ಮೊನ್ನೆ ಹುಡುಗಿಗೆ ನೋಡಕ ಅಂತ ಬಂದಿದ್ರು
ಹ್ಮ್
ಹ್ಮ ಅವ್ರ ಇದು ಸ್ವಲ್ಪ ಅವ್ರಗ ಅವ್ರಿಗೆ ಹೊಂದಾಣಿಕೆ ಆಗ್ಲಿಲ್ಲನ ಅವ್ರಗ್ ಬೇಡಂತ ಅಂದ್ರ
ಹ್ಮ್ ಹ್ಮ್
ಹಾ ಇವ್ರ್ ಮನೆಯಾವ್ರ್ ಏನ್ ಸ್ವಲ್ ಓಡುಸ್ತಿನಿ ಅಂದ್ರ
ಹ್ಮ್ ಹ್ಮ್ ಇವಾಗ ಏನ್ ಮಾಡ್ಕತ ಡಿಗ್ರಿ ಫೈನಲ್ ಇಯರ್ ಎನಾ
ಹಾ ಡಿಗ್ರಿ ಫೈನಲ್ ಇಯರ್ ಫೈನಲ್ ಇಯರ್ ಇವಾಗ ಹಂಗೆ ಓದಕೋ ಅಂತಾನೆ ಬಟ್ಟಿ ಹೊಲಿಯ ಕೆಲಸ ಮಾಡ್ತ ಕಿ ಮಿಶನ್ ಅದ್ ಮನ್ಯಾಗ ಹಾ ಹುಡುಗಿಯರು ಎಲ್ಲ ಚೂಡಿ ದಾರ ಬ್ಲೌಸು
ಹ್ಮ್ ಹ್ಮ್
ಏನಾದ್ರೂ ಸಣ್ಣ ಪುಟ್ಟ ಮಾಡ್ಕೊಂಡ ಹೋಗ್ತಾಳಂತ ತನ್ ಖರ್ಚ್ ತನ್ ತಕ್ಕೊತಾಲ್ ನೋಡಪ್ಪ
ಹ್ಮ್ ಹ್ಮ್ ಕ್ಯಾರೆಟ್ರ್ ಒಳಗ್ ಎಲ್ಲಾ ಚಲೋ ಆದಂಥರ್ತ
ಹಾ ಎಲ್ಲ ಹುಡುಗಿ ಎಲ್ಲಾ ಚೆನ್ನಾಗದಲ್ಲ ನಮ್ ನಮ್ ನೋಡಿದ ಪ್ರಕಾರ
ಹ್ಮ್ ಹ್ಮ್ ಇಲ್ಲ ಊರಲ್ಲು ನಾಕ್ ಮಂದಿ ಕೇಳ್ಬೇಕಲ್ಲಾ ಯಾಕಂದ್ರೆ ನೀನ್ ಹಷ್ಟಲ್ಲೂ ಬೆಂಗಳೂರು ಕಡೆ ಕಡೆಓ್ತ ಇರ್ತೈರಿ
ಹ್ಮ್
ಒಂದ್ಸಲ ಎಲ್ಲಾ ಪರಿಚಯ ಮಾಡು ಹಿಂಗಂತಂದ್ರೆ ಕೇಳಮ್ಮ ಬರಮ್ಮ ಮಾತಾಡಕ ನೆಡಿತೇತಿ.
ಹ್ಮ ಹಾ ಅದೇ ನಾನ್ ಕೇಳ್ಕೈತಿನಿ ಇವಾಗ ಇವತ್ತಲ್ಲ ನಾಳೆ ಕೇಳ್ಕೊಂಡ್ಬಿಟ್ಟ ನಿಂಗೆ ನಾನು.
ಹ್ಮ್
ಹ್ಮ್ ಇಲ್ಲ ನಾವು ನೋಡಿದೀವಲ್ಲಾ ನಾವ್ ಅವ್ರ ಜೊತೆನೆ ಎಲ್ಲಾ ಆಡಿ ಕೂಡಿ ಬೆಳದವರು.
ಹ್ಮ್
ಹ್ಮ ನನ್ಗೆ ಗೊತ್ತಿರೋ ಪ್ರಕಾರ ಹುಡುಗಿ ಎಲ್ಲ ಒಳ್ಳೆದದಾಳ ಚಲೋ ಅದಾಳ
ಹ್ಮ್ ಹ್ಮ್
ನಾ ಲಕ್ಷಣ ಅದಾಳ
ಹ್ಮ್ ಏನ್ ಬ್ಲಾಕ್ ಕಾಲರ್ನ
ಹ್ಮ್ ಲಕ್ಷ್ ಏನ ಅದ ಎಷ್ಟೇ ಸಾದ್ಗಪ್ಪಳ ನಿನಗಕಿ ಮ್ಯಾಚಿಂಗ್ ಆದ ಹ್ಮ ನೀನ್ ಎತ್ರ ಆಳಾ
ಹ್ಮ್ ಹ್ಮ್
ಹ್ಮ ಆಕಿ ಕಾಂಪಿಟಿವ್ ಎಕ್ಸಾಮ್ ಓತ್ತಾಳ ಮನ್ನೆ ಕಂಪಿಟೀವ್ ಎಕ್ಸಾಮ್ ಅಪ್ಲಿಕೇಶನ್ ಹಾಕ ಹಾಕಿದ್ರ ಇವಾಗ ಎಸ್ ಡಿ ಎಕ್ಸಾಮ್ ಬರ್ದ್ ಬಂದಳ ನಿಂದ ಇಲ್ಲಿ ಗುಲ್ಬರ್ಗಾಕ್ ಹಾಕಿದ್ರು ಹ್ಮ ರಿಸಲ್ಟ್ ಏನ ಚೆನ್ನಾಗಾಗಿತ್ತು ಅಷ್ಟೇ ಅಕಿ ಮೆರಿಟ್ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಮಾರ್ಕ್ಸ್ ನಲ್ಲಿ ಹೋಗ್ಯದ ಅಂತ ಆನ್ಕುಂತಾರ
ಹ್ಮ್ ಹ್ಮ್ ಹ್ಮ್
ಹಾ ಮತ್ತೆ ಆಟ ಆಟಕೊಂಡ್ ಇವಾಗ ಓದ್ತನಂತ ಅನಕೊಂತಾರ
ಹ್ಮ್ ಹ್ಮ್
ಹ್ಮ್ ಅದೇ ಕೇಳ್ಬೇಕ್ ಇವಾಗ ಕೊಡ್ತಾರ ಏನ್ ಮಾಡ್ತಾರ ಅಂತ
ಹ್ಮ್ ಹಂಗ ಇತ್ತೇನೆ ಅವ್ರ ಅವ್ರದ್ದು ಏನ್ ಹುಡುಗ ಏನ್ ಮಾಡ್ಬೇಕಂನದು ಎಕ್ಸ್ಪೆಕ್ಟೇಷನ್ ಏ ಏನ್ ಇಟ್ಕೊಂಡಿಂದಾರೆ ಅವರ ಮನೆಯವ್ರು
ಹ್ಮ್ ಎಲ್ಲಾರಿಗೂ ಕಾಮನ್ ಆಗಿ ಏನ್ ಇರ್ತದ ಹುಡ್ಗುಂದು ಗದ್ದೆ ಹೊಲ ಜಮೀನ್ ಇರ್ಬೇಕು ಹ್ಮ ಮತ್ತೆ ಏನಾದ್ರು ನಮ್ಮ ಕೈಯಲ್ಲಿ ಕೆಲ್ಸ ಇರ್ಬೇಕು.
ಹ್ಮ್ ಹ್ಮ್
ಹ್ಮ ಮ ಅಂತ ಹೇಂತವಿ ಸುಖದಲ್ಲಿ ಇಟ್ರೆ ಸಾಕಂತ ಅವ್ರ ಎಕ್ಸ್ಪೆಕ್ಟೇಷನ್
ಮಾಡ್ಕಿಂದಿ ಇರ್ದಂದ ಮೇಲೆ ಸುಖದಾಗ ನೋಡ್ತಾರೆ ಯಾರಾಗ್ಲಿ ಅಂದ್ರ ಈಗ ಜಮೀನ್ ಅಂತ ನಮ್ದೇನಂತ ಬರೆ ಅಂತ ಜಮೀನಿಲ್ಲ ನಮ್ದೇ ಸ್ವಲ್ಪ ಐತಿ.
ಹ್ಮ ಅಂದ್ರೆ ಆ ಹುಡ್ಗಿ ಜಾಸ್ತಿ ಜಮೀನ್ಗ ಅದಕ್ಕೆಲ್ಲಾ ಹೋಗಿ ಹೋಗಲ್ಲಾಕಿ ಜಮೀನ್ ಹತ್ರ ಕೆಲ್ಸ ಮಾಡಿದ್ದ ಅನುಭವ ಇಲ್ಲ.
ಹ್ಮ್ ಇಲ್ಲ ನಾವಾದ್ರೂನು ಏನ್ ಕಳ್ಸಲ್ಲ ಯಾಕ ಇದ್ರ ಮನೆ ಹೊಡಟ ಹೋದ್ರ ಮನೆ ಹೊಲಕೆ ಇಲ್ಲದ್ರ ಇಲ್ಲ.
ಹ್ಮ್ ಜಾಸ್ತಿ ಮನೆಗೆ ಇರ್ತಾಳ ಮನೆಗೆ ಸಂದ ಬಟ್ಟೆ ಹೋಲಿತಾಳ ಓದ್ತಾಳ ಮತ್ತ ಹುಡುಗರ ಟ್ಯೂಷನ್ ಹೇಳ್ತಾಳ ಇಂಗ್ಲೀಷ್ ಕ್ಲಾಸ್ ಹೇಳ್ತಾಳ.
ಹ್ಮ್ ಹ್ಮ್
ಊರಲ್ಲಿ ಇದ್ಕೊಂಡು ಊರಲ್ಲಿ ಇರ್ತವಲ್ಲ ಹುಡುಗ್ರೇಲ್ಲಾ ಸ್ಕೂಲ್ ಬಿಟ್ಟ್ಮೇಲೆ ಐದು ಐದುವರೆೆಯಿಂದ ಎಂಟ ಗಂಟೆವರೆಗೂ ಟ್ಯೂಷನ್ ಹೇತಳ ಅಂದ್ರಿಂದ ಬಂದ ಅಮೌಂಟ್ ಎಲ್ಲ ಮನೇಗ ಕೊಡ್ತಾಳ
ಹ್ಮ್ ಹ್ಮ್ ಅವ್ರ ಅಮ್ಮ ಗೌರ್ಮೆಂಟ್ ಗೌರ್ಮೆಂಟ್ ಐತೆನ್ನು
ಹ ಅವ್ರ್ ಅಮ್ಮನು ಗೌರ್ಮೆಂಟ್ ನೌಕರಿ ಐತಿ
ಹ್ಮ್ ಹ್ಮ್
ಹಾ ಅಂದ್ರೆ ಹುಡ್ಗಿ ಏಕ್ ನಂಬರ್ ನೋಡಪ್ಪಾ ಒಟ್ಟ. ಏನ್ ಒಂದ್ ರೂಪಾಯಿ ಕೆಡ್ಸಲ್ಲ ಏನಿಲ್ಲ ಬಂದ್ ಅಮೌಂಟ್ ಎಲ್ಲಾ ಅವರು ಮನೆಾಗ ಕೊಡ್ತಾಳ
ಹ್ಮ್ ಹ್ಮ್
ಹ್ಮ ಅವ್ರ ತಮ್ಮ ನಿಮಾಗ ಓದಕೊಂತನಲ್ಲ ಅವ್ರ ತಮ್ಮ ಓ ಓದಿಸ ಓದ ಓದಿಸ್ಬೇಕಂತ ಕೊಂತರ ಹಾ ಇಲ್ಲೇ ಬಿಜಾಪುರದಾಗೆ ಬಿಟ್ಟಾರ ಅವ್ನ ತಮ್ಮಗನ
ಹ್ಮ್ ಹ್ಮ್
ಹ ಅವನು ಪ್ರೈವೇಟ್ ಸ್ಕೂಲ್ನಾಗ್ ಓದಕಂತಾನ
ಸರಿ ಸರಿ ನೀನು ಎಲ್ಲ ಎಲ್ಲಾ ಕೇಳಿ ಕೇಳ್ಬಿಟ್ಟು ಹೇಳ ಒಂದು ಫೋನ್ ಬರಕೈತ ಕಟ್ ಮಾಡ್ತಿನಿ
ಹಾ ಸರಿ